ಅ ಕೇಳಿಸ್ತಾ ಇದ್ಯಾ
ಹಲೋ
ಕೇಳಿಸ್ತಾ ಇದೆಯಾ
ಹಾ ಹ ಕೇಳಿಸ್ತಾ ಇದೆ ನಿಮ್ಗೆ ಕೇಳಿಸ್ತಾ ಇದ್ದೇನಾ
ಹಾ ಕೆಲಸ್ತಾ ಇದೆ. ನಮಸ್ತೆ
ಹ ತಮ್ ತಮ್ಮ್ ಹೆಸರು ಸಾರಿ ಕ್ಷಮಸಿ ಹಾ ಊಟ ಆಯ್ತು ನಿಮ್ದ ಆಯ್ತಾ
ಆಯ್ತಾಯ್ತು
ಹಾ ಏನ್ ಏನ್ ವಿಶೇಷ
ಏನಿಲ್ಲ ಏನೇನ್ ನಿದ್ದೆ ಮಾಡ್ತಿದ್ರಾ
ಇಲ್ಲ ಇಲ್ಲ ನಿದ್ದೆ ಏನ್ ಮಾಡ್
ಹಾ ಅಂದ್ರೆ ನಿಮ್ಗೆ ನಿದ್ದೆಗಡ್ಡಿಯಾತ್ ಕ್ಷಮಿಸಿ
ಏ ಇಲ್ಲ ಇಲ್ಲ ಇಲ್ಲ ಏನ್ದ್ದ್ಯಾ ಅಂತ್ದು ಏನಿಲ್ಲ ಹೇ....................................... ಳಿ ಏನ್ ವಿಶೇಷ ಹ್ಮ ಅದೇ ಊಟ ಮಾಡಿದ್ರಿ ಅಂದ ಅಂದ್ರಿ ಅಲ್ವಾ
ಊಟಾ ಅ ನಮ್ಮಲ್ಲಿ ಇದು ಏನಿದೆ ನಮ್ದು ಅಲ್ಸಂದ ಕ ಲ್ ಸಾಂಬಾರು ಅನ್ನ
ಹ ಹಾ ಹಾ ಹೌದಾ ಮತ್ತೆ ಏನ್ ಮಾ ಡ್ಕೊಂಡಿರೋದು ನೀವು ಮ್ಯಾಚ್ಗ ಸ್ಟ ಮಾಡ ಹಾ ಹಾ ವೈದ್ಯಕೀಯ ವಿಭಾಗದಲ್ಲಿ ಶಿಕ್ಷಣ ಮಾಡ್ತಾ್ದೀರಾ
ಹೌದು
ಹಾ ಹಾ ಯ ಯಾವ ವರ್ಷ ಇರ ನೀವು ಹ ಹಾ ಹೇಗ್ ನಡೀತಾ ಇದೆ ಮತ್ತೆ ನಿಮ್ ವಿದ್ಯಾಭ್ಯಾಸ ಆ ಹಾ ಹಾ ಮತ್ತೆ ನಿಮ್ಗೆ ಏನಾದ್ರು ಕಠಿಣ ಅಣಿಸ್ತಾ ಇದನಾ ವಿದ್ಯಾಭ್ಯಾಸ ವೈದ್ಯ ವಿಭಾಗ ಸಹಜವಾಗಿ ಕಠಿಣ ಅಂತಾರೆ
ಸಹಜವಾಗಿ ಕಠಿಣವೇ ಅದ್ರಲ್ಲಿ ನಮ್ ಪ್ರಯತ್ನ ಇದ್ರೆ ಅದ್ರ ಅಷ್ಟೊಂದು ಕಠಿಣ ಅನ್ಸೋುದಿಲ್ಲ
ಹ ಹಾ ಅಂದ್ರೆ ಈ ಯಾವ್ ತರ ವೈದ್ಯಕೀಯ ವಿಭಾಗ ಅಂದ್ರೆ ಇವಾಗ ಅ ಓದ್ತಾ ಓದ್ ಓದು ಓದ್ ತ ಇರೋರು ಇರ್ತಾರೆ
ಹ ಕೆಲವೊಬ್ರು ಒದ್ದೆ ಇರೋರು ಇರ್ತಾರೆ
ಹೌದು ಓದೋವರು ಇರ್ತಾರೆ ಓದಿರೋರು ಇರ್ತಾರೆ ಆದ್ರೆ ಓದ್ಲೇಬೇಕು ಅಷ್ಟೆ
ವೈದ್ಯಕೀಯಗೆ ಓದ್ಲೇಬೇಕಂತ ಹೇಳ್ತೀರಾ ಎಲ್ಲದಕ್ಕೂ ಹೊಡ್ಲೆ ಬೇಕು ಆದ್ರೆ ವೈದ್ಯಕೀಯಗೆ ಸ್ವಲ್ಪ ಸ್ಪ ಬಾಳ ಓದ್ಬೇಕ ಅಂತ ಹೇಳ್ತೀರಾ ಅಷ್ಟೇ ಅದ್ಯಾಕ ಹಗೆ ಬಾಳ ಯಾಕೆ ಓದ್ಬೇಕಂತ ಹೇಳ್ತೀರಾ ನೀವು ವೈದ್ಯ
ಯಾಕಂದ್ರೆ ಇವಾಗ ಬೇರೆ ಒಂದು ವಿಭಾಗ ತಗೊಂಡ್ರೆ- ಅದು ಸ್ವಲ್ಪ ವಿಫಲವ- ಅದ್ರ ನಮ್ಗೆ ಅಷ್ಟೊಂದ್ ನಷ್ಟ ಏನು ಉಂಟ ಆಗೋದಿಲ್ಲ, ಇದು ಅಂದ್ರೆ ಗೊತ್ತ- ಮನುಷ್ಯ ಪ್ರಾಣ ಇದು- ಒಂದು ಜೀವಿಗಳ ಮೇಲೆ ನಾವು ಪ್ರಾಯೋಗ ಮಾಡುವುದು ಹ್ಮ್- ಆದ್ದರಿಂದ ನಾವು ತುಂಬ ಕಷ್ಟವನ್ನೇ ಪಡಬೇಕು-
ತುಂಬಾಆ ಆ ಏಕಾಗ್ರತೆಯಿಂದ ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಪಡೆ- ಕೊಲ್ಲ ಬೇಕಂತ ನೀವ್ ಹೇಳ್ತಾ ಇದ್ದೀರಾ- ್ಮ ಇಲ್ಲ ಇಲ್ಲ ನೀವ ಹೇಳದಂತ ಅಲ್ಲ ಆ ಪರಿಸರದ- ಇದು ಇರದೆೇ ಹಾಗೆ ಅಂತ ನಿಯಮನೇ ಅಷ್ಟೇ ಹೌದು ಏನ ಗೊತ್ತಾ ಎನ್ ಜಿವ ಜೊತೆ ಆ- ಆಡ್ಬಾರ್ದ ಹೊಂತಾರೆ ಅ ಹಾಗೆ- ಮತ್ತೆ ಮತ್ತೆ ನಿಮ್ಮ ಅಭ್ಯಾಸ ಹೇಗ್ ನಡೀತಾ ಇದೆ.
ನಮ್ ‌ಅಭ್ಯಾಸ ಚೆನ್ನಾಗ ಹೌದು- ನೀವು ನೀವೇನ್ ಮಾಡ್ಕೊಂಡಿದ್ದೀರಾ?
ನಮ್ದು ಕಂಪ್ಯೂಟರ್ ವಿಜ್ಞಾನ ಮಾಡ್ತಾ ಇದ್ದೀವಿ ಇಂಜಿನಿಯರಿಂಗ್ ಪದವಿ ಮಾಡ್ತಾ ಇದೀವಿ-
ಹೌದೌದೌದು ಐದುರು ವರುತಿಪ ಪ್ರಶಿಕ್ಷಣ ಅಲ್ವಾ
ಹಾ ಹೌದು ಹೌದು ವೃತ್ತಿ ಪರವೀಕ್ಷಣ -
ಮತ್ತೆ ನಿಮ್ದ್ ಹೆಂಗ್ ನಡಿತಾ ಇದೆ?
ನಮ್ದು ತುಂಬಾ ಚೆನ್ನಾಗಿ್ ನಡೀತಾ ಇದೆ ನಮ್ದು ಮೊದಲನೇ ವರ್ಷ ಇದು- ಹುಂ ನಾವು- ಹನ್ನೆರಡನೇ ತರಗತಿಯಲ್ಲಿ ಅ... ಅ... ಪ್ರವೇಶ ಪರೀಕ್ಷೆಗೆ ಆ- ಒಂದು ವರ್ಷಗಳ ಕಾಲ ಅ ಸಮಯನ ತೆಗೆದುಕೊಂಡಿದ್ವಿ-
ಹಾ
ಸೊ ಅದ್ರಂದ ಕಾಲೇಜಿಗೆ ಬಂದಿದ್ದೇವೆ
ಹೌದಾ ಹೆಂಗಿದೆ ನಿಮ್ಗೆ ಮೊದಲನೇ ವರ್ಷ ಅಲ್ವಾ ಹೆಂಗಿದೆ ಈವಾಗ ನರಡನೇ ತರಗತಿ ಅಂದ್ರೆ ವಿಜ್ಞಾನ ವಿಭಾಗ ತಗೊಂಡಿರ್ತೀರಿ
ಹಾಂ
ಆ ಅದರಲ್ಲಿ ನಿಮ್ಗೆ ಅಷ್ಟೊಂದು ಕಷ್ಟ ಅನ್ಸಿರಲ್ಲ ಇವಾಗ ಹೊಸ ಹೊಸ ಕಾಲೇಜು ಹೊಸ ಗೆಳೆಯರು ಹೆಂಗ ಹೆಂಗಿದ ನಡೀತಾ ಇದೆ ನಿಮ್ಮ ಮನಸ್ಸಿ ನಿಮ್ಮ ಮನಸ್ಸಿಗೆ ಏನಾದ್ರು
ಹ ಆತರ ಏನಿಲ್ಲ ನಾನ್ ನೋಡಿ ಇವಾಗ ನಾನು ಬರುವ ಮುಂಚೆನೆ ಇವಾಗ ಕಾಲೇಜಿಗೆ ಸೇರುವ ಮುಂಚೆನೆ ನಾನು ಏನ್ ಮಾಡ್ದ ಅಂತ ಅಂದ್ರೆ ಆ ಹನ್ನೊಂದು ಮ ಇ ಹನ್ನೆರಡನೇ ತರಗತಿಯಲ್ಲಿ ಕಂಪ್ಯೂಟರ್ ವಿಜ್ಞಾನ ತೆಗೆದುಕೊಂಡಿದ್ದೆ ವಿಜ್ಞಾನದಲ್ಲಿ ಕಂಪ್ಯೂಟರ್ ವಿಜ್ಞಾನ ಅಂತ ಬರುತ್ತೆ
ಸರಿ ಸರಿ
ಹ ಅದನ್ನ ತೆಗೆದುಕೊಂಡು ನಾನು ಎರಡು ವರ್ಷ ಆ ವಿದ್ಯಾಭ್ಯಾಸವನ್ನ ಮಾಡಿದ್ದೆ ಅದಾದ ನಂತ ನತ್ರ ನಾನು ಇಂಜಿನಿಯರಿಂಗ್ ನಲ್ಲಿ ಅದೇ ತಗೊಂಡ್ ಅದೇ ತಗೊಂಡಿರೋದ್ರಿಂದ ನನಗೆ ಬಹಳ ಸುಲಭವಾಗಿದೆ
ಹೌದೌದು
ಹ ಹಂಗಾಗಿ ನಾನ ಇಲ್ಲಿ ಆ ತುಂಬಾ ಚೆನ್ನಾಗಿ್ ನಡೀತಾ ಇದ್ದೆ ನನ್ಿದ
ಸರಿ ಸರಿ ಸರಿ ಸರಿ
ಅದರಿಂದ ನನ್ಗೆ ಯಾವ್ದ ತರ ಇಲಿಲ್ಲ ಹಾಗೆ ನೀವು ಸ್ನೇಹಿತರ ವಿಚಾರಕ್ಕೆ ಬಂದ್ರೆ ತುಂಬಾ ಚೆನ್ನಾಗಗಿದ್ದಾರೆ ಸ್ನೇಹಿತರು
ಅದು ಅದು ತುಂಬಾ ಮುಖ್ಯವಾದದುು
ಹ ನಮ್ಮ ಸುತ್ತಮುತ್ತಲ ಹೇಗೆರ್ತ ಾರೆ ಅದ್ರ ಮೇಲೆ ಪರಿಣಾಮ ಬೀಳುತ್ತೆ ಹಾಗೆ ನಿಮ್ ಸ್ನೇಹಿತರು ಹೇಗಿದ್ದಾರೆ
ನಮ್ಮ ಸ್ನೇಹಿತರು ನಮ್ಮ ವೈದ್ಯಕಯ ವಿಭಾಗದಲ್ಲಿ ಹೇಳುವಷ್ಟೇ ಇಲ್ಲ ಬಿಡಿ ಎಲ್ಲೂ ಚೆನ್ನಾಗಿರ್ತಾರೆ ಅಲ್ಲದೆ ನಾವು ಒಬ್ರಗೊಬ್ಬ್ರ ಕೈ ಒಗ್ಗಟ್ಟರ್ಬೇಕಕ್ ನಮ್ಮಲ್ಲಿ ಇವಾಗ ನನ್ ಹೆಂಗಂತಾರಂದ್ರೆ ಇವಾಗ ನನಗ್ ಗೊತ್ತಿರೋದು ಇನ್ನೊಬ್ರಿಗೆ ಗೊತ್ತಿರಲ್ಲ ನನಗ್ ಗೊತ್ತಿಿರೋದು ಇನ್ನೊಬ್ರ ಗೊತ್ತಿರುತ್ತೆ ನಾವು ಒಬ್ರಗೊಬ್ರು ಆ ಒಬ್ರಗೊಬ್ರು ಅದರ ಹಂಚಿಕೊಂಡ ಓದೋದ್ರಿಂದ ಸ್ವಲ್ಪ ಉಪಯೋಗ ಆಗುತ್ತೆ ಇಲ್ಲ ನನ್ ಹೌದು.
ರೋಗಿಯು ಬೇಗ.
ಈಗ ನಾವು ನಮ ನಮ್ಮಲ್ಲೇ ನಮ್ಗೆ ಮನಸ್ತಾಪ ಆಗ್ಲಿದ್ರೆ ನಾವು. ಅದರ ಒಂದು ಕೋಪಗಳ ಎತ್ಕೊಂಡೋಗಿ ಈ ರೋಗಿ ಮೇಲೆ ಪ್ರಯೋಗ ಮಾಡಿದ್ರೆ ಅಲ್ಲಿ ಒಂದು ಜೀವ ಕಳೆದುಕೊಳ್ಳುವ ಸಾಧ್ಯತೆ. ಹೆಚ್ಚಾಗಿರುತ್ತೆ ಅದ್ರಂದ ಅಂತ್ದೆಲ್ಲ ಆಗೋದು ಬೇಡ ಆದೆ.
ಹಾ ಆದ್ದರಿಂದ ವೈದ್ಯರೆಲ್ಲರೂ ಒಂದಾಗಿರ್ಬೇಕಂತ ಹೇಳ್ತೀರಾ.
ಅದ್ರಲ್ಲಿ ಬೇರೆ ಹೇಳ್ಬೇಕಂದ್ರೆ ನಮ್ಮಲ್ಲಿ ನಮ್ಮ ಸ್ನೇಹಿತರೆಲ್ಲ. ಅವ್ರ ಅವರ ಎಲ್ರೂ ಅಷ್ಟೇ ತಮ್ಮದೇ ಆದ ಕೆಲ್ಸದ ನಮಗೆ ಒಂದಿಷ್ಟ ಇಷ್ಟ ಆದ್ರೂ ಒಂದಿಷ್ಟ ಆದ್ರೂ ಬಿಡುವ ಇರೋದಿಲ್ಲ ಬಿಡಿ
ಹಾಂ ಹಾಂ
ಬೆಳಿಗ್ಗೆ ಆ ಬೆಳಿಗ್ಗೆ ಐದ್ ಗಂಟೆಗೆ ಏದೇಳ್ಬೇಕು ಐದೇನ್ ಅಂತೀರ ಬಿಡಿ. ಪರೀಕ್ಷಾ ಸಮಯದಲ್ಲಿ ಮೂರು ಗಂಟೆಗೂ ಎದ್ದು ಓದಿರುವ ಓದಿರುವ ಒಂದು ಉದಾಹರಣೆಗೆ ಹೇಚ್ಚೆಚ್ಚು
ಹಾ ಓ ಓದ. ಬೇಕು ಆದ್ರೆ ನಿಮ್ಮ ಒಂಥರ ಅದೇ ನಿಮ್ಮ. ಏನಿದೆೆಯ ಅಲ್ಲಾ ನಿಮ್ಮ ಕಾರ್ಯ ಏನಿದೆ ಅಲ್ಲ.
ಹಾ
ನೀ ಅದು ದೇವ್ರಿಗೆ ಇದಾಗತ್ತೆ ದೇವ್ರಿಗೆ ಹೋಲಿಕೆ ಆಗತ್ತೆ. ಯಾಕಂದ್ರೆ ಇವಾಗ ನೋಡಿ ಇಲ್ಲ ಇಲ್ಲ ಇಲ್ಲ ಹಾಗಂತರ ಅಲ್ಲ ನೀವು ಉಳ ಉಳಿಸತೀರಾ ಅಲ್ವಾ. ಜನರನ್ನ ಉಳಸ್ತೀರಲ್ವಾ ಹಾಗ. ಹಾಗಾಗಿ ನಿಮ್ಮಿಂದ ಅಹ್ ಕಾಯಿಲೆಗಳು ನಿವಾರಣೆ ಆಗುತ್ತೆ
ಹೌದು
ಆರೋಗ್ಯವಾಗಿ ಇರ್ತಾರೆ
ಹ್ಮ್ ಹ್ಮ್
ಆ ಅದರಿಂದ ನಿಮ್ಮನ್ನ ದೇವರಿಗೆ ಹೋಲಿಕೆ ಮಾಡೋದು ಅ. ಸರಿಯಾದ ಆ ವಿಚಾರ ಅಂತ ನಾ ನನ್ನ ಅನಿಸಿಕೆ.
ನೀವ್ ಹೇಳ್ತಿರೋದು ಖರೆ ಅದು ಸರಿನೇ ಅಂದ್ರೆ ನಾವು ನಾವು ಅದನ್ನೆಲ್ಲ ಕೇಳಿಲ್ಲ ನಮ್ಮ ಒಂದು ಜವಾಬ್ದಾರಿ ಏನಿದೆ ಅದನ್ನ ನಾ ಮುಂದುವರಿಸಿ. ಕರೆಕ್ಟ್ ಆಗಿ ಓದ್ತೀವಿ ಅಷ್ಟೆ
ಹಾಂ ಹಾಂ ಇವಾಗ ನೋಡಿ ನೀವು ವೈದ್ಯಕೀಯ ಮಾಡ್ತಾ ಇದ್ದೀರಲ್ವಾ.
ಹೌದು
ಆಹ್ ಯಾವದಾದ್ರು ಆಹ ರೋಗಿಗೆ ಇವಾಗ ನೋಡಿ ಯಾರಾದ್ರೂ ಆಹ್ ಆ ಏನಾದ್ರು ಅಪಘಾತ ಮಾಡ್ಕೊಂಡು ಬಂದ್ರು ರಸ್ತೆಯಲ್ಲಿ.
ಹ ಹಾ
ಆಗ ಚಲನೆ ಒಬ್ಬ ವ್ಯಕ್ತಿ ಚಲನೆ ಮಾಡ್ತಾ ಇದ್ದ. ಬೈಕ್ ಚಲನೆ ಮಾಡ್ತಾ ಇದ್ದ ಗಾಡಿ ಓಡಸ್ತ ಇದ್ರು ಆ ರಸ್ತೆಯಲ್ಲಿ ಯಾವ್ದ. ಇದು ಒಂದು ಆ ಕೋಳಿ ಏನೋ ಒಂದು ಪ್ರಾಣಿ ಅಡ್ಡ ಬಂದ್ಬಿಟ್ಟು ಬಿದ್ದ್ಬಿಟ್ರು.
ಹ್ಮ್
ಕಾಲು ಕೈ ಏನು ಆಯ್ತು ಅವರು ಪ್ರಜ್ಞೆ ತಪ್ಪಿದ್ದಾರೆ.
ಹಾಂ
ಹಾ ಅವ್ರನ್ನ ಅವ್ರನ್ನ ನಿಮ್ಮ ಆಸ್ಪತ್ರೆಗೆ ಕರ್ಕೊಂಡು ಬಂದಾಗ ನೀವು ಅವ್ರನ್ನ ಹೇಗೆ. ಮೊದಲನೇ ಕ್ರಮ ತಗದುಕೊಳ್ತೀರಾ. ತಕ್ಷಣ ಕ್ರಮ ಏನು ನನ್ನ ತಗೊಳ್ ತೆಗೆದುಕೊಳ್ತೀರಾ.
ಮೊದಲನೇದಾಗಿ ರೋಗಿ ಬಂದ ತಕ್ಷಣ ಅವ್ರನ್ನ ನಾವು ಎಚ್ಚರಗೊಳಿಸ್ತೀವಿ.
ಹ ಹಾ ಅಂದ್ರೆ ಯಾವ ತರ ಎಚ್ಚರ ಗೋಳಸ್ತೀವಿ
ಎಚ್ಚರಗೊಳಿಸುವಂದೆ ಅವರ ಹೆಸರು ಕೂಗಬೇಕು ಮೊದಲನೇಯದಾಗಿ ಅವ್ರ ಏನ್ ಅವ್ರ ಎಚ್ಚರ ಗೊಂಡ್ರ ನಾವು ನಮ್ಮ ಚಿಕಿತ್ಸೆ ಮುಂದುವರಿಸ್ತೀವಿ. ಅವ್ರ ಎಚ್ಚರ ಗೊಳ್ತಿಲ್ವಾ ಅಂದ್ರೆ ಮೊದನೇದಾಗಿ ಅವರು ಅವರ ಒಂದು ರಕ್ತದೊತ್ತಡ ಮತ್ತು ಆ ಹೃದಯದ ಒಂದು ಬಡಿ ಬಡಿತವನ್ನು ನಾವು ಪರೀಕ್ಷೆ ಮಾಡ್ತೀವಿ ಪರೀಕ್ಷೆ ಮಾಡಿದ ನಂತ ತರ ಅದ್ರಲ್ಲಿ ಏನಾದರೂ ಏರು ಪೇರು ಉಂಟಾದಲ್ಲಿ ಅದಕ್ಕೆ ವಿಭಿನ್ನವಾದ ಚಿಕಿತ್ಸೆಗಳು ನಾವು ಕೊಡ್ಬೇಕಾಗುತ್ತೆ ಅವ್ರಿಗೆ
ಹಾಂ
ಆ ಆವಾಗ ಮೊದಲನೇದಾಗಿ ನಾವು ಅವರಿಗೆ ಆ ಅವರಲ್ಲಿ ನೀ ಆಯಾಸ ಹಾಗ ಇವಾಗ ಉದಾಹರಣೆಗೆ ರಕ್ತದ ಒಂದು ಭಾರಿ ರಕ್ತ ಸುಮ್ಮ್ನೆದ ಏನು ಅಂತಾರೆ ಎಲ್ಲ ರಕ್ತ ರ ರಕ್ತ ಚಲರಣೆ ಜಾಸ್ತಿ ಆಗೋಗಿರುತ್ತೆ ಅವರಿಗೆ ಅಪಘಾತದಲ್ಲಿ. ಅವರು ತಲೆ ಸುತ್ತುವಿಕೆ ಎಲ್ಲ ಆಗಿರುತ್ತೆ ಅವ್ರಿಗೆ ಆದ್ರಿಂದ ನಾವು ಅದನ್ನ ನಾವು ನೀ ನೀರು ಅಂದ್ರೆ ನಮ್ಮಲ್ಲಿ ಆ ಒಂದು ರಕ್ತದ ನಾಳೆಗೆೆಗಳಿಗೆ ಒಂದ್ ಸಣ್ಣ ಸೂಜಿ ಆಗ್ಬಿಟ್ಟು ಅದಕಿ ನಾವು ನಮ್ಮದೇ ಆದ ರೂಕ್ ಅಂದ್ರೆ ಸಕ್ಕರೆ ಸಕ್ಕರೆ ತುಂಬಿದ ನೀರನ್ನು ನಾವು ಕೊಡ್ತೀವಿ
ಹಾಂ ಹಾ ಸಕ್ಕರೆ ತುಂಬ ಆ ಆದ್ರೆ ಇವಾಗ ಈಗಿನ ಈಗಿನ ಕಾಲದಲ್ಲಿ ಹೇಳ್ತಾರೆ ಸಕ್ಕರೆ ಸೇವನೆಯಿಂದ ಆರೋಗ್ಯವಾಗಿರಲ್ಲ ಹಾಗೆ ಹೀಗೆ ಅಂತ
ಅದು ಆತರ ಸಕ್ಕರೆ ಅಲ್ಲ ಬಿಡಿ ಇದು ನಮ್ಮ ಒಂದು ಔಷಧಿ ಇದೊಂದು ಔಷಧಿ ಅದು
ಹ ಹ ಇದು
ಹ ಹ ಅಂದ್ರೆ ಇವಾಗ ರೋಗಿಲ್ಲಿ ಕಂತ್ರಿ ಬಿದ್ದೋಗಿದಾರ ಅಂದ್ರೆ ಅವರಲ್ಲಿ ಆ ಸಕ್ಕರ್ ಸಕ್ಕರೆ ಸಕ್ಕರೆ ಅಂಶ ಕಬ್ಬಿಣ ಅಂಶ ಎಲ್ಲ ಕಮ್ಮಿ ಆಗಹೋಗಿರುತ್ತೆ. ನಾವ್ ಅವ್ರ ಕೊಡ್ಬೇಕ ಅವ್ರಗ
ಹ ಆದರಿಂದ ಸಕ್ಕರೆ
ಹ ಆ ನೀರ್ ಕೊಟ್ಟಿ ನೀರ್ ಕೊಟ್ಟಿ ಮೊದಲನೆಯದಾಗಿ ಅವ ಗಾಯವನ್ನು ತೊಳಿ ಶುದ್ಧ ನೀರಿಂದ ತೊಳೆದು ಅದಕ್ಕೆ ಔಷಧಿ ಹಚ್ಚಿ.
ಅದರಿಂದ ಆ ರೋಗಿ ಆಹ ತಾ ಎಚ್ಚರಗೊಳ್ತಾನೆ.
ಹಾ ಹ
ಎಚ್ಚರ ಗುಳಿದ ನಂತರ ನಿಮಗೆ ಅವನ ಯಾವ
ಹ ಅದ್ರಲ್ಲಿ ಏನಾದ್ರು ಅವ್ರಿಗೆ ಅವ್ರಿಗೆ ಏನಾದ್ರು ನೀವು ಬೈಕ್ ಚಲನೆ ಮಾಡ್ತಾ ಇದೀರ ಅಂದ್ರೆ ದೊಡ್ಡ ದೊಡ್ಡ ಗಾಯ ತಗಲಿದ್ರೆ ಅವ್ರಿಗೆ ಕೆಲವರಿಗೆ ಮೂಳೆ ಮುರಿದಿದ್ರೆ ಅವ್ರಲ್ಲ ಶಸ್ತ್ರಚಿಕಿತ್ಸೆಗೆ ನಾವು ಒಳ್ಳೆಪ ಒ ಒಳಗೆ ಒಳಗೆ ಕರ್ಕೊಂಡ ಹೋಗಿ. ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ಕೊಡ್ತೀವಿ
ಶಸ್ತ್ರ ಚಿಕಿತ್ಸೆ ತಕ್ಷಣನೇ ಮಾಡ್ತೀರಾ ಇಲ್ಲ ಏನಾದ್ರು ಆ ಆ ವ್ಯಕ್ತ
ಕ್ಕಂತನ ಕೆಲವೊಂದು ನಿಯಮ ನಿಬಂಧನೆಗಳಗ ಇರುತ್ತೆ ಅವುಗಳು ಪಟ್ಟಿಸ್ಕೊಂಡ್ ಮೇಲೆನೆ ನಾ್ ಮಾಡಕಾಗುತ್ತೆ ಶಸ್ತ್ರಚಿಕಿತ್ಸೆ ಅನ್ನೋದು ತಕ್ಷಣ ಮಾಡುವಂಥ ಕೆಲ್ಸ ಅಲ್ಲ ಅದು ತಕ್ಷಣ ಮಾಡುವಂತ ಕೆಲ್ಸ ಅಂದ್ರೆ ಆ ಅದೇನ ಗರ್ಭಿಣಿಸರಿಗೆ ಯಾರು ಸಾಮಾನ್ಯವಾಗಿ ನೈಸರ್ಗಿಕವಾಗಿ ಗರ್ಭ ಹ್ಮ್ ಗರ್ಭಿಣಿಯರು ಮಗಗ್ ಜನ್ಮ ನೀಡಕ್ ಆಗಲ್ವ ಅವ್ರನ್ನ ನಾವ್ ಹೇಗೆ ಹ ಶಸ್ತ್ರ ಚಿಕಿತ್ಸೆ ಕೊಠಡಿ ಕರ್ಕೊಂಡು ಹೋಗಿ ಮಾಡ್ಬೇಕು
ಹಾ ಅದ್ರಲ್ಲಿಷ್ಟಸ್ತ್ರ ಚಿಕಿತ್ಸ ಮಾಡ್ತಾರೆ
ಹೌದೌದು ಅದು ಆದ್ರೆ ತಕ್ಷಣ ಮಾಡ್ತೀವಿ ಇನ್ನೆಲ್ಲಾನೂ ನಾವು ಕೆಲವೊಂದು ನಿಯಮಾನುಸಾರಗಳನ್ನು ಉದ್ದೇಶವಾಗಿ ಇಟ್ಟಕೊಂಡೆ ಮಾಡ್ಬೇಕು ಹೌದೌದು ಸರಿ ನಾವು ಧನ್ಯವಾದಗಳು ತುಂಬಾ ಒಳ್ಳೇದಾಯ್ತು ನಾವು ಮತ್ತೆ ಯಾವತ್ತಾದ ಸಿಗೋಣ ಬಿೇಡಿ
ಸಿಗೋಣ ಹಾಂ ಸರಿ ಸರಿ